ಎ ಅಭಿಷೇಕ
ಹೂ ಆನ್ ಪನಿ ಹಲೋ ಪ್ರತೀತ
ನಾನು ಅರಾಮ ಹಾ ಕೆಸ ಆಯ್ತಿಲ್ಲಭಷಕ್
ಒಂದ್ ಸ್ವಲ್ಪ ಮುಂದ ಬಾ ಇಲ್ಲಿ ಗೋಟಾ ಮುಂದ ಬ ನೆಟ್ವರ್ಕ್ ಹೊಂಟೈತದಕ್ಕ ಅದಿಕ್ಕ ಏನ ಇಲ್ಲಿ ಇಲ್ಲೇ ಕೊಟ್ಟನೊಡು ಏನ ಇದ್ದೆ
ನಾಷ್ಟ ಹಾಯ
ಒಂದು ಬಾತು ಮೂವತ್ತೊಂದುರ್ಪಯಿ ಹಾ ಮಾಡಿನೀ ಯೇ
ಹಾ ಅದ ಊರಕ್ ನಾನು ಇದಿ ಹಾ ಹಾ
ಹ ನಾವ್ ಓದ್ತನಾ
ಹಾ ಓದು
ಇಂಗ್ಲಿೀಷ್ ಅಸೈನ್ಮೆಂಟ್ ಒನ ಡೊಮಿಯೋ ಆನ್ ಜೋಲಟ್ ಹೌ ಇಸ್ ದ ರೋಮಿಯಾ ಬೈ ದ ಬ್ಯೂಟಿ ಆಫ್ ಬುಲೆತ ದಿಸ್ ಎ ದಿಸ್ ಇಸ್ ಎನ್ ಎ ಅಸ್ಪಕ್ ಒನ್ ಎಕ್ಸ್ಪೇಸ್ ಪಪುಲರ್ ದರ್ಮೋಸ್
ರೋಮಿಯೋ ಅಂಡ್ ಜೂಲಿಟ್ ಹೇ ಯಾಕಲೇ ಮಾತಾಡು ದಿಸ್ ಇಸ್ ದ ರೋಮಿಯೋ ಅಂಡ್ ಜೂಲಿಯಟ್
ಹಾ ಓಕೆ ಓಕೆ ಲೆಟ್ ಇಟ್ ಬಿ ಲೆಟ್ ಹಲೋ ಲೆಟ್ ಇಟ್ ಬಿ ಮತ್ತೆ ಏನ್ ಮಾಡ್ತ್ ಏನ್ ಮಾಡ್ತಾ ಇದ್ದೀರಾ ಹಾ ಮತ್ತೇನ್ ಮಾಡ್ತಾ ಇದ್ದೀರಾ
ತಮ್ಮ ಪರಿಚಯ ಮಾಡಿಕೊಡ್ತೀರಾ ತಮ್ಮ ಪರಿಚಯ ಮಾಡಕೊಡ್ತೀರಾ
ನನ್ನ ಹೆಸರು ಅಭಿಷೇಕ್ ನಿಮ್ಮ ಹೆಸರು
ನಮ್ಮ ಹೆಸರು ಪ್ರತೀತ್ ಅಂತ ಪ್ರತೀತ್ ಅಂತ
ಹೌದು ಬ್ರೋ ನಿಮ್ಮ್ ಕ್ಲಾಸು
ಕ್ಲಾಸ್ ಹೂ ನಾವೀಗ ಡಿಗ್ರಿ ಮುಗಿಸಿ ಎಲ್ ಎಲ್ ಬಿ ಮಾಡ್ತಾ ಇದ್ದೀವಿ ಹಲೋ
ಹೌದಾ
ನಾ ಎಲ್ ಎಲ್ ಬಿ ಮಾಡ್ತಾ ಇದ್ದೀವಿ ನಾವು ಧಾವಡದಲ್ಲಿ ಇರ್ತೀವಿ. ಧಾರವಾಡ್ ಧಾರವಾಡದಲ್ಲಿ ಇರ್ತಿದ್ದೆ ಈಗ ಸ್ಟಡಿ ಪರ್. ಬಸ್ ಧಾರವಾಡದಲ್ಲಿ ಇರ್ತೀನಿ. ಮತ್. ಮತ್ತೆ ಹಂಗೆ ಇರ್ಬೇಕತ್ತಲ್ವಾ ಏನ್ ಮಾಡಕ್ ಆಗಲ್ಲ. ಹಾಗೆ ಮತ್ತೇನ್ ಮಾಡ್ತಾ ಇದೀರಾ ತಾವು ಮುಂದಿಂದೆನ್ ಪ್ಲಾನ್ ಇದೆ.
ನಮ್ದೇನಿಲ್ಲಾ ಹಸು ಹೊಲದಲ್ಲಿ ದುಡ ಹಾಕ್ತಿವಿ.
ಹೌದಾ ಹೊಲ ಎಲ್ಲ ಎಷ್ಟಿದೆ.
ನಮ್ದ್ ಮೂರ್ ಎಕರೆ ಇದೆ.
ನೂರ್ ಎಕರೆ ಒಂದು ನೂರ ಎಕರೆೆಯಲ್ಲಿ ಎಷ್ಟನ್ ಕಬ್ಬ ಬೆಳಿತೀರಾ.
ಏ ಎಟಾದ್ರರು .
ಹೌದಾ ಮತ್ತೆ ಏನ್ ಮಾಡ್ತೀರಾ ತಾವು. ಎಲ್ಲಿ ಮಠ ಹೋದ್ಕೊಂಡಿರಾ ಮತ್ತೆ ಎಲ್ಲಿ ಮಠ ಹೋದ್ಕೊಂಡಿರಾ.
ಡಿಗ್ರಿಿಗೆ ಬಿಟ್ ತಿನ ಬ್ರೋ.
ೀರಿ ಬಿಟ್ರಾ ಯಾಕೆ.
ಉ ದೋ.
ಹ್ಮ್ ಮತ್ತ್ ಅಲ್ಲಿ. ಮತ್ತೇನಿಲ್ಲ ಸರ್ ನಾವ್ ಹೇಳ್ಬೇಕು ಏನು ಇ ಕಾರ್ಯ ಆಪ್. ಯೆ .
ಏ ಫುಲ್ ಚೆನ್ನಾಗಿದೆ ಇವು.
ಹೌದಾ ಇದೇಏನು ಐದ್ ನಿಮಿಷ ಮಾತಾಡ್ಬೇಕು ಇದ್ರೊಳಗೆ ಏನು.
ಇಲ್ಲ ಟೆನ್ ಮಿನಿಟ್ಸ್ ಮಾತಾಡ್ಬಹುದು ಇಲ್ಲ ನೀ ಫಿಫ್ಟೀನ್ ಮಿನಿಟ್ಸ್ ಮಾತಾಡ್ಬಹುದು. ಆದ್ರೆ ಜಾಸ್ತಿ ಹತ್ತು ನಿಮಿಷ ಮಾತಾಡ್ಬೋದು ಇಲ್ಲ.
ಹ್ಮ್ ಹ್ಮ್.
ಹತ್ತು ನಿಮಿಷ ಮಾಡ ಮಾಡ ಆದ್ಮ್ಯಾಗೆ.
ಹ ಮಾಡ್ಬೇಕು . ಹೌದಾ ಈ ಕಾರ್ಯ ಆಪ್ ಚಲೋ ಇದ ಅಂದಂಗ ಆಯ್ತಲ್ವಾ ಹಂಗಂದ್ರೆ.
ಎ ಚಲೋ ಚಲೋ ಇದೆ.
ಹೌದಾ. ಮತ್ತೆ ಇದ ಹಂದಿ ಗೋಣ ಅಂತಿದಾರಲ್ಲ ಅವ್ರ ಏನ್ ಮಾಡ್ತಾವ್ರೆ.
ಗೌಡ್ರು ಅವರು ಫುಲ್ ಹಾಸ್ತಿದ ಬ್. ಅವರ ಎತ್ತಿನ್ ಮುಂದ. ನ್ ಒಂದು ಮುಗಿಸಿದ್ರ ಒಬ್ರು ಎಲ್ಲಾ ನಡೀುತ್ತೆ.
ಹೌದ್ ಹೌದಾ ಮತ್ತೆ ಇವ್ರ. ನಿಮ್ ರಾಡ್ ಪತಿ ಏನ್ ಮಾಡ್ತಾರೆ.
ದೋಡ ಪಜ್ಜೆ ಎಗ್ರಾಸ್ ಮಾಡ್ತಾನೆ ಅವ್ರು ಊರಲ್ಲಿ.
ಹೌದಾ ಹೌದಾ.
ಬುಟ್ಟಿ ಖಾಲಿ ಮಾಡ್ತಾರೆ ಈಗ್ರ.
ಬಬಿ ಕುಟಿ . .
ಇಲ್ಲಿ ಝಲಕ ಹತಿದ್ದಾನೆ ಬ್ರೋ ಹಲೋ. ಹಲೋ ಜುನುಕತದಾನಿ ಬ್ರೋ.
ಹಾ ಯಾರೊ ಜಲಕಾಶಿ ಹ ಹೇಳಿ ಬ್ರೋ ಹೇಳ. ಸಾರಿ ಮಿಸ್ ಆಗ್ ಬಂತ್ ಹ ಹ.
ನೈಂಟಿ ಕುಡೀದ್ದಿದ್ದಾನೆ ಬ್ರುೋ.
ಹ್ಮ
ಪುಲ್ಲ ಆರಡ್ತವ್ ಬ್ರೊ.
ತಿರ್ವ ಬಡ ಬಿಡು ಏನ್ ನೋಡ್ತಾರೆ ಆಮೇಲ್ ನಾವ್ ಬರ್ತಿವಿ ಯಾರ ಏನ್ ಅರ್ಕೋತಾರೆ ನೋಡೆ ಬಿಡೋನ.
ಇಲ್ಲ ಬ್ರೊ ಅಂದ್ರ ನೈಂಟಿ ಕುೂಡುದಟ್ಟ ಹರಾಡತಾನ್ರ ಎಷ್ಟ್ ಇರ್ಬೇಕು ಅವ್ನ್ದು.
ಹ ಒಂದ್ ತಟ್ಟಿ ಬಡಸ್ಬೇಕ ಅಂತವ್ರೀ ಎಲ್ಲಾ ತಟ್ಟಿನೇ ಕುಡಸ್ಬೇಕು್ ಜಾಸ್ತಿ ಕುಡಸ್ರೆ ನಿಗ್ರಾಡಕ್ - - ಬಿಡ್ತಾರೆ ಅವ್ರು.
ಜಾಸ್ತಿ ಅಲ್ಲ ಬ್ರೊ ನೈಟಿ ಓನ್ಲಿ.
ಎರದು ನೈಂಟಿ ಕುಡ್ಸೋ ಬದ್ಲಿ ತರ್ಟಿ ಕುಡಿಸ್ಬಿಡುದು ಮುಗಿದೊಯ್ತ ಅಷ್ಟೇ ಮಾನಿಸ್ಬಡದು ಅವ್ರನ್ನ.
ಬಾಯ್ ಸಂಡೂರ್ ನಿಫಾರ್ ಬಾಟ್ಲಿ ಅದ್ ಕುಡು
ಗತ್ ಹೌದಾ ಬ್ರೊ ನಮಗ್ ಗೊತ್ರರಲ್ಲ ಬ್ರೊ ನಾವ್ ಎಂತವ್ರ ಏನ್ ಮಾಡಂಗಿಲ್ಲ ನಮ್ಗ್ ಗೊತ್ತಾಗ್ ಇಲ್ಲ ನಬ್ಬಿ.
ಹೌದಾ ಬ್ರೋ ಎಲ್ಲಾ ಗೊತ್ತು ಬ್ರೋ ಗೊತ್ತು ಗೊತ್ತು ನಿಮ್ದ ಎಲ್ಲಾ ಬಗ್ಗೆ ಗೊತ್ತು.
ಹೌದಾ
ನಿಮ್ ಬ್ರದರ್ ಏನ್ ಮಾಡಿದನನ ಗೊತ್ತು.
ಹೌದಾ ಅದೆಲ್ಲಾ ಹೆಂಗ್ ಗತ್ತು ನಿಮ್ಗೆ.